ನಮಸ್ತೆ
ನಮಸ್ತೆ
ಏನ್ ಮಾಡ್ತಿದ್ದೀರಾ
ಈ ತಾನೇ ಪರೀಕ್ಷೆ ಬರ್ದ್ ಬಂದಿ ಕೂತಿದ್ದೆ
ಹೌದಾ ನಾನು ಕೂಡ ಪರೀಕ್ಷೆ ಬರ್ದು ಕೂತ್ಕೊಂಡೆ ಬಂದು
ಹೌದಾ ಹೇಗಿತ್ತು
ಹೇ ತುಂಬಾ ಕಷ್ಟ ಇತ್ತು
ನಮಗೆ ಪರವಾಗಿಲ್ಲ ಪಾಸ್ ಆಗೋ ರೇಂಜ್ಜಿಗೆ ಕೊಟ್ಟಿದ್ದ
ಹೌದಾ ಹ ನಮ್ಗೆ ಒಂದೊಂದು ಪಾ ಅದ್ರಿಂದ ಒಂದೊಂದೇ ಕ್ವೋಶ್ಚನ್ ಬಂದಿತ್ತು
ಹಾ ಪಾಸ್ ಬಂದರೆ ಸಾಕು ಕಾಯುತ್ತಿದೀವಿ
ನಾವು ಪಾಸ್ ಆಗೋದು ಗೊತ್ತಿಲ್ಲ ಆದ್ರೆ ಚೆನ್ನಾಗಿರುತ್ತೆ
ನೀವು ಮತ್ತೆ ಹೇಗಿತ್ತು ದಿನ
ಈ ದಿನ ಅದೇ ಹೋದೋದು ಮತ್ತೆ ಪರೀಕ್ಷೆ ಬರೋದು ಅದೇ ಆಯ್ತು ಇವತ್ತೆಲ್ಲ
ಹೇ
ಹ್ಮ್
ನಾ ಇವತ್ತು ಬೆಳಗ್ಗೆ ಚಿತ್ರನ್ನ ಮಾಡಿದ್ರು ಚಿತ್ರನಾ ತಿಂದೆ ಆಮೇಲೆ ಪರೀ ಸರಿತಲ್ಲ ಪರೀಕ್ಷೆಗೆ ಓದ್ಕೊಂಡು ಬರುದ್ ಹೀಗೆ ಬಂದೆ
ಹ್ಮ್ ಮತ್ತೆ ಇನ್ನೇನು ನಿಮ ಕಡೆ ಹಾಸು ಅವೆಲ್ಲ ಮೇಯಿಸ್ತರ
ಹ ಇಲ್ಲ ನಮ್ ಕಡೆ ಅಂದೆ ಅಜ್ಜಿ ಅವ್ರ ಕಡೆ ಎಲ್ಲಮ್ಮ ತರೆ. ಅಮ್ಮವರೆಲ್ಲಾ ಇದು ಮೇಯಿಸಲ್ಲ ಯಾಕಂದ್ರೆ ಅದು ನಾ, ಹೊರಗಡೆ ಇದ್ದೀವಿ.
ಹ್ಮ
ಸಿಟಿ ಸೈಡ್ ಹತ್ರ.
ಹ್ಮ ಹ್ಮ ನಮ್ ಕಡೆ ಇಲ್ಲಪ್ಪ. ನಮ್ದು ಹಳ್ಳಿನೆ ಅಲ್ವಾ, ಎಲ್ಲಾ ಆ ಎಮ್ಮೆ, ಹಸು, ಮೇಕೆ ಇವೆಲ್ಲ ಮೇಯಸ್ತಾರೆ.
ಕೋಳಿ, ಇಲ್ಲ ಇಲ್ಲ.
ಹ, ಅದು ಮೊಟ್ಟೆಗೆಲ್ಲ ಎಷ್ಟು ಖರ್ಚಾಗುತ್ತೆ ಹೇಳಿ. ಒಂದ್ ಮೊಟ್ಟೆೆಗೆ ಹನ್ನೆರಡು ರೂಪಾಯಿ, ಈಚೆ ತಗೊಬೇಕು ಅಂದ್ರೆ. ಅದ್ರ ನಮ್ದೇ ಕೋಳಿ ಇದ್ರೆ ನಮ್ದೇ ಎಲ್ಲಾ ತಿನ್ಬೋದಲ್ವಾ, ಸ್ಟ್ರಾ ಇದ್ವಿ, ಸ್ಟ್ರಾಂಗ್ ಆಗ್ತವಿ ಎಲ್ಲ. ಶಕ್ತಿ ಎಲ್ಲ ಬ
ಅದೆ ಈಗ ಕೋಳಿಗೆ ಚಿಕನ್ ಗುಣಿಯಾ ಬಂದಿದೆ ಅಲ್ವಾ ಅದ್ರಿಂದ ಕೋಳಿ ಎಲ್ಲ ಸಾಕೋದಕ್ಕೆ ಆಗ್ತಿಲ್ಲ. ಸತ್ತು ಹೋಗ್ತಿದ್ದಾವೆ. ಬೇಕ ಕೋಳಿಗಳೆಲ್ಲ
ಅದಕ್ಕೆಲ್ಲ ಔಷಧಿ ಇರುತ್ತೆ. ಅದು ಎಲ್ಲ ಕೊಟ್ರೆ ಏನು ಆಗಲ್ಲ ಸುಧಾರ್ಸ್ಕೊಳ್ಳುತ್ತೆ ಅದು. ಔಷಧಿ ಕೊಟ್ಬಿಟ್ಟು ಒಂದ್ ಕಡೆ ಇ ಇಟ್ಬಿಡ್ಬೇಕು ಅದನ್ನ, ಆಮೇಲೆ ಅದು ಎಲ್ಲ ವಾಸಿ ಆದ್ಮೇಲೆ ಬಿಡ್ಬೇಕು ಕೋಳಿನೆಲ್ಲಾ.
ಹ್ಮ್ ಮೊದಲು ಸಾಕ್ತಿದ್ವಿ ಕೋಳಿನ ಆದ್ರೆ ಈಗ, ಅದು ವ್ಯಾಧಿ ಬಂತಲ್ವಾ ಅವಾಗ ಎಲ್ಲನ ಆಗ್ತಿಲ್ಲ ಅದನ್ನ ಹೊರಗಡೆಯಿಂದ ತಗೋ ಬರ್ತೀವಿ ಅಷ್ಟೇ.
ಹೌದಾ ನಮ್ದು ಎಲ್ಲ ಮನೆಯಲ್ಲೇ ಇದ್ದಾವೆ ಕೋಳಿ ಎಲ್ಲ. ಏನಾದ್ರು ಜ್ವರ ಆತರ ಬಂದ್ರೆ ಅದಕ್ಕೆ ಔಷಧಿ ಕೊಟ್ಬಿಟ್ಟು ಬೋನಲ್ಲಿ ಹಾಕ್ತೀವಿ. ವಾಸಿ ಆಗೋವರ್ಗೂ ಅಲ್ಲೇ ಇರುತ್ತೆ ಆಮೇಲೆ, ಈಚೆ ಬಿಡ್ತೀವಿ ಅದನ್ನ.
ಹೌದಾ
ಹ್ಮ್ ಅವೆಲ್ಲ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಎದ್ದಾಗದು ಕೂಗೋದು ಎಲ್ಲ.
ಹ್ಮ್
ನೀವೆಲ್ಲೂ ಪ್ರವಾಸ ಹೋಗಿಲ್ವಾ ಗೆಳತಿರ ಜೊತೆ?
ಹ ಗೆಳತಿರ್ ಜೊತೆ ಕೆಲವೊಂದ್ ಕಡೆ ಹೋಗಿದ್ವಿ. ಅಂದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಇದೆ ಅಲ್ವಾ, ಆ ಕೃಷ ದು ಅದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋಗಿದ್ವಿ.
ಓ ಚೆನ್ನಾಗಿದಯಾ?
ಹೌದು ಆಮೇಲೆ ಹಿಂಗೆ ಈ ಕಡೆನೇ ಸೈಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಾ ನೋಡ್ತಿದ್ವಿ, ಹೋಗ್ ಬಂದ್ವಿ. ಕೆಲವೊಂದು ಪ್ಲೇಸಸ್ಗೆ, ಸ್ಥಳಕ್ಕೆ ಹೋಗಿ ಬಂದಿದ್ವಿ. ಆಮೇಲೆ ಒಂದು ಚಿಕ್ಕಬಳ್ಳಾಪುರ ಹತ್ರ ಈಶಾ ಫೌಂಡೇಶನ್ ಇದ
ಅಲ್ಲಿಗೂ ಹೋಗ್ ಬಂದಿದ್ವಿ ಗೆಳತಿರ್ ಜೊತೆ, ತುಂಬಾ ಚೆನ್ನಾಗಿರುತ್ತೆ ವ್ಯೂ ಹ ರಾತ್ರಿ ಹೊತ್ತಾದ್ರೆ ಬೆಳಕೆಲ್ಲ ಕೊಡ್ತಾರೆ, ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅದರಿಂದ ತುಂಬ ಚೆನ್ನಾಗ್ ಕಾಣುತೈತೆ ಇವ್ರು.
ಹಾ
ಅರ್ಧನಾರಿಶ್ವರಿ ಅದೆಲ್ಲಾ ಇರುತ್ತಲ್ವಾ ಆ ತರ ಎಲ್ಲ ತೋರುಸ್ತಾರೆ ಚೆನ್ನಾಗಿರುತ್ತೆ ಅಲ್ಲಿಗೂ ಹ ಅಲ್ಲಿಗೂ ಸಹ ಹೋಗ್ ಬಂದಿದ್ವಿ. ಚೆನ್ನಾಗಿರುತ್ತೆ ಒಂತರ ಗೆಳಿಯತಿರ್ ಜೊತೆ ಹೋಗ್ ಬಂದ್ರೆ ಎಲ್ಲಾದ್ರೂ ಹೊರಗಡೆ.
ನಮ್ ನಮ್ ಗೆಳ್ತೀರ್ನ. ಕರುದ್ರೆ ಅವ್ರಿಗೆ ಪರೀಕ್ಷೆ ಅದು ಇದು ಅಂತ ಕಾರ್ಣ ಕೊಡ್ತಾರ ನನ್ಗಂತೂ ಬೇಸೊತ್ತಗ್ಬಿಟ್ಟು ಹೋಗೋದೇ ಬೇಡ ಅಂತ ಅನ್ಬಿಡ್ತೀನಿ ಲಾಸ್ಟಿಗೆ. ಬನ್ನಿ ಅಂದ್ರೆ ಇಲ್ಲ. ನಮ್ಮಮ್ಮ ಬೈತಾರೆ ನಮ್ ಅಪ್ಪ ಬೈತಾರೆ ಅಂತಾರ ನಮ್ಗೂನು ಅದ್ರ ಬಗ್ಗೆ ಇರೋ ಆಸಕ್ತಿನೇ ಹೊಲ್ಟೋಗ್ಬಿಡುತ್ತೆ ಹೋಗೋದಿಕ್ಕೆ. ಅದಕ್ಕೆ ಅಮೇಲೆ ಸುಮ್ನ ಆಗು ತಿವಿ.
ನಿಮ್ಗೆಳ್ತೀರೆಲ್ಲ ಚೆನ್ನಾಗಿದರೆ ಬಿಡಿ ಮತ್ತಂಗಾದ್ರೆ ಎಲ್ಲಾ ಹೋಗ್ತೀರ.
ಹೌದು. ಚೆನ್ನಾಗಿದ್ದಾರೆ. ನೀವು ಹೋಗ್ ಬನ್ನಿ ಎಲ್ಲಿಗಾದ್ರೂ ಚೆನ್ನಗ್ ಇರುತ್ತೆ ಅರಗಳ್ಗೆ ಸಿಗ್ತಿದ್ರೆ.
ಹ್ಮ್ ನೀವು ಎಲ್ಲಿರೋದು ಹಾಶ್ ಟಲ್ ಅಲ್ಲ ಪಿ ಜಿ ಅಲ್ಲ.
ನಾವು ಇಲ್ಲೇ ಹಾಸ್ಟೆಲ್ ಅಲ್ ಇರ್ತೀವಿ.
ಹೌದಾ.
ಹ್ಮ್ ಇಲ್ಲಿ ಹಾಸ್ಟೆಲ್ ಇರೋದ್ರಿಂದ ನಮ್ಗೆ ಬೇರೆ ಏನಾದ್ರು ವಸ್ತುಗಳು ತಗೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೆ ತಿಂಡಿ ಬದ್ ದರ್ಥಾನು ಅಷ್ಟೇ.
ಮನೆಯಿಂದ ಬರಕಕ್ಕೆ ದೂರ ಆಗುತ್ತಾ ನಿಮ್ಗೆ.
ಹಾ ಹೌದು ಮನೆಯಿಂದ ಬರಕ್ಕೆ ಮೂರು ಮೂರುವರೆ ಗಂಟೆ ಬೇಕಾಗುತ್ತೆ.
ಹಾ
ಆದ್ರಿಂದ ಬೆಳಗ್ಗೆ ಎದ್ದು ಬರೋದು ಸಂಜೆ ಹೋಗೋದು ಸುಸ್ತಾಗೋಗುತ್ತೆ. ಏನು ಮಾಡ ಕಗಲ್ಲ ಸುಮ್ಮ್ನೆ ಟ್ರಾವೆಲಿ ಮಾಡ್ ಕೊಂಡ್ ಇರೊದಿಕಗಲ್ವಲ್ಲ ಆದ್ರಿಂದ ಹಾಸ್ ಚಲಂಡಿಸ್ ಸೇರಿದಿನಿ. ಚೆನ್ನಾಗಿದೆ ಹಾಸ್ ಲಲ್ಲೂ ಓಕೆ ಆದ್ರೆ ಏನಾದ್ರೂ ತಗೋಬೇಕಾದ್ರೆನೆ ತುಂಬಾ ಕಷ್ಟ ಆಗುತ್ತೆ.
ಹಾ ನಾನ್ ಇಲ್ಲಪ್ಪ ಮನೆಯಿಂದಾನೇ ಟ್ರಾವೆಲ್ ಮಾಡ್ತಿನಿ.
ಹೌದಾ. ಅಂದ್ರೆ ದೂರ ಆಗುತ್ತಾ ಅಲ್ಲಿಂದ.
ಎರಡ್ ಅವರ್ ಬೇಕಾಗುತ್ತೆ ಆದ್ರೂನು ಮನೆಯಿಂದನೇ ಇದ್ ಮಾಡ್ತೀನಿ. ಏಕಂದ್ರೆ ಹಾಶ್ ಹಾಸ್ಟೆಲ್ ಅಲ್ಲಿ. ಫು ಫುಡ್ ಎಲ್ಲ ಅಡ್ಜಸ್ಟ್ ಆಗಲ್ವಲ್ಲ ಅದಿಕ್ಕೆ.
ಹೌದು ಹೌದು.
ಹ್ಮ್
ಮತ್ತೆ ಅದೇ ಏನಾದ್ರು ಮಾಡ್ತೀರಾ.
ಅಡ್ಗೆ ಹಾ ನಂಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ ನಂಗ್ ಏನಾದ್ರು ಬೇಜಾರಾದಾಗ ಎಲ್ಲ ಹೋಗ್ಬಿಟ್ಟು ಅಡ್ಗೆ ಮಾಡ್ತೀನಿ ಅದನ್ನ ಬೇರವ್ರ್ ತಿಂದು ಖುಷಿ ಪಡ್ತಾರೆ ಅಲ್ವಾ ಅದೆಲ್ಲ ನಂಗೆ ಇಷ್ಟ ನಿಮ್ಗೆ.
ಹ ನನ್ಗೂ ಇಷ್ಟ ಆದ್ರೆ ನಾನ್ ತುಂಬಾ ಮಾಡಕ್ ಹೋಗಲ್ಲ ಯಾವಾಗದ್ ದ್ರು ಒಂದ್ಸಲ ಮಾಡ್ತೀನಿ ಅಷ್ಟೇ ಯಾಕಂದ್ರೆ ನಾ ಹೊರಗಡೆ ಇದ್ದೇನಿ ಅಲ್ವಾ ಮನೆಯಿಂದ ಆದ್ರಿಂದ ಮಾಡೋದಿಕ್ಕೆ ಆಗೋದಿಲ್ಲ ಆಮೇಲೆ. ನೀವ್ ಯಾವಾಗದ್ರೂ ನಿಮ್ ಗೆಳತಿಯರಿಗೆ ಊಟ ಎಲ್ಲ ಬೆಡ್ಸಿದ್ದೀರಾ ನಿಮ್ಮ್ ಕೈಯಾರೆ ಮಾಡಿರದು.
ಹಾ ತಿಂದಿದ್ದಾರೆ ನಾನು ತಗೊಂಡ್ ಹೋಗ್ತೀನಿ ಅಲ್ವಾ ಕಾಲೇಜಿಗೆಲ್ಲ. ಚೆನ್ನಾಗಿದೆ ಅಂತರೆ. ನನ್ಗೆ ಎಲ್ಲ ಒಂದ್ ಅ ವಿಧ ವಿಧವಾದ ಅಡ್ಗೆ ಮಾಡ್ಬೇಕು ಅಂತ ಇಷ್ಟ.
ಹೌದಾ.
ಆ ಅದ್ರಲ್ಲೂ ಮಾಂಸಾಹಾರಿ ಪದಾರ್ಥ ಅಂದ್ರು ಇನ್ನು ಜಾಸ್ತಿ ಇಷ್ಟ ಅದನ್ನ ಮಾಡೋದು ಆ ಸೂಪ್ ಮಾಡೋದು ಮತ್ತೆ ಬೋಟಿಗೊಜ್ಜು ಅ ಮೀನು ಅವೆಲ್ಲಾ ಮಾಡಕ್ ಇಷ್ಟ ನಂಗೆ.
ಹೌದಾ.
ಹ್ಮ.
ಚೆನ್ನಾಗಿರುತ್ತೆ ಒಂತರ
ಹಾಂ ಹೌದು ನಮ್ ಅಡ್ಗೆ ಮನೆ ಅಂದ್ರೇನೆ ಒಂಚೂರ್ ಇಷ್ಟ ಆಗ್ಬಿಡುತ್ತೆ ಬಿಡಿ. ಅದೇ ನನ್ಗ್ ಒಂಥರ ನೆಮ್ಮದಿ ಅನ್ಸುತ್ತೆ ಅಲ್ಲಿ.
ಆಂ ಮತ್ತೆ ಇನ್ನೇನು ಸಮಾಚಾರ?
ಏನಿದೆ?
ನಿಮ್ಗೆ ಏನಾದ್ರೂ ಹೊಸ್ ಗುಳ್ನ ತಗೊಂಡು ಅದುನ್ನ ಅಂಗೆ ಇಟ್ಕೊಬೇಕು ಈಗ ನೋಡಿದ ತಕ್ಷಣ ಇಷ್ಟ ಆಯ್ತು ಅದುನ್ನ ತಗೊಂಡ್ ಇಟ್ಕೊಳ್ಳೋ ಅಭ್ಯಾಸ ಇದ್ಯಾ?
ಹೌದು ನಾನ್ ಎಲ್ಗಾದ್ರು ಗೆಳತಿರ್ ಜೊತೆ ಅಥವಾ ಅಮ್ಮ ಅಪ್ಪ ಜೊತೆ ಹೊರಗಡೆ ಹೋಗ್ತೀನಿ ಇಲ್ವಾ ನನ್ಗ್ ಒಂದ್ಸಲ ನೋಡಿ ಇಷ್ಟ ಆಗೋಗ್ಬಿಟ್ ಅದ್ನ ತಗೊಳೋವರೆಗೂ ಮನ್ಸೇ ಆಗ್ ತಗೊಂಡ್ಮೇಲೆನೆ ಒಂತರ ಸಮಾಧಾನ ಯಾರೆಷ್ಟೇ ಹೇಳಿದ್ರು ಬೇಡ ಬೇಡ ಅಂತ ಅದೆಲ್ಲಾ ತಗೊಂಡ್ ತ್ತೊಲಿ ಇಲ್ಲ ಅಂದ್ರೆ ಅದೇ ಕೊರುಗ್ತಾ ತಿನೀ ಯಾಕಪ್ಪ ತಗೊಳಿಲ್ಲಾ ತ
ಚಿಕ್ಕ ಪುಟಾಣಿ ವಸ್ತುಗಳನ್ನ ತಗೊಂಡು ಅದನ್ನ ಕೂಡಿಟ್ಕೋಂಬೇಕು ಅದನ್ನ ನೋಡ್ದಾಗ್ಲೆಲ್ಲಾ ನಾನು ಎಲ್ ಹೋಗಿದ್ದೆ ಎಲ್ಲಿ ತಗೊಂಡೆ ಅದೆಲ್ಲಾ ಚೆನ್ನಾಗಿರುತ್ತೆ ಅದೊಂ ತರ ಮುದ್ ಮುದ್ದಾಗಿರೋನ್ನೆಲ್ಲ ತಗೊಂಡ್ ತಗೊಂಡು ಕೂಡಿಟ್ಕೊಂಬೇಕು ಅನ್ ತ ಇಷ್ಟ ನನ್ಗೆ
ಅವೆಲ್ಲ ಒಂದ್ ಆ ಇದು ಅನ್ಕೊಳ್ಳಿ ನೋಡ್ದಾಗೆಲ್ಲ ಖುಷಿ ಆಗುತ್ತೆ ಅದನ್ನ
ಹೌದು ಹೌದು ಆಮೇಲೆ ನಿಮ್ಗೆ ಪ್ರಯಾಣ ಮಾಡೋದಂದ್ರೆ ಇಷ್ಟ ಅನ್ಸುತ್ತೆ. ಅಂದ್ರೆ ದೂರ ಪ್ರಯಾಣ ಇಲ್ಲ ದ್ರೂ ಹೋಗಿದ್ದೀರಾ ಇಷ್ಟನ ಆ ತರ ರಾತ್ರಿ ಹೊತ್ತು ಹೋಗೋದಕ್ಕೆ.
ಹೋಗಿಲ್ಲ ನಂಗೆ ಒಬ್ಳೇ ಆ ಪ್ರಪಂಚ ಸುತ್ತಬೇಕು ಅಂತ ಇಷ್ಟ. ಆದ್ರೆ ಈಗ ಮನೇಲೆಲ್ಲಾ ಬಿಡ್ ಡಲ್ಲ ಅಲ್ವಾ ನಾನು ದೊಡ್ಡೋಳಾದ್ಮೇಲೆ ಒಬ್ಬಳೇ ಸುತ್ತುತ್ತೀನಿ ಪ್ರಪಂಚ ಸುತ್ತಬೇಕು ಕೋಶ ಓದಬೇಕು ಅಂತ ಒಂದು ಗಾದೆ ಇದೆ ನೋಡಿ ಆ ಥರ ನಂಗೆ ಮಾಡೋಕ್ ಇಷ್ಟ.
ಹಾ ಹೌ ಒಂಥರ ಚೆನ್ನಾಗಿರುತ್ತೆ.
ಹೌದು ಒಬ್ಳೇ ಗಾಡಿ ತಗೊಂಡ್ ಹೋಗ್ಬೇಕು ಅಂತ ಇಷ್ಟ ನಿಮಗ್ ಗಾಡಿ ಎಲ್ಲ ಓಡಿಸೋಕೆ ಬರುತ್ತಾ.
ಹಾ ಬರುತ್ತೆ ಗಾಡಿ ಟಿ ವಿ ಎಸ್ ಇರುತ್ತಲ್ಲ ಅದನ್ನ ಓಡಿಸ್ತೇನಿ ಆದ್ರೆ ಭಯ ಆಗುತ್ ಮತ್ತೆ ಹಿಂದೆ ಅಪ್ಪ ಇದ್ರೆ ಹೋಡ್ಸೋದಕ್ ಚೆನ್ನಾಗ್ ಆಗತ್ತೆ ಇಲ್ಲ ಒಂದ್ ಸ್ವಲ್ಪ ಭಯ ಭಯ ಅ ರುತ್ತೆ. ಅಂದ್ರೆ ಅಷ್ಟೊಂದ್ ಅಭ್ಯಾಸ ಇಲ್ಲ ಗಾಡಿ ಓಡಿಸಿ ರೋಡ್ ಮೇಲೆ ಎಲ್ಲ ಊರಲ್ಲಿ ಇರ್ಬೇಕಾದ್ರೆ ಓಡಸ್ತೀನಿ ಆದ್ರೆ ಇದು ಮೇನ್ ರೊಡಿರು ತ್ತಲ್ವಾ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಗಾಡಿಗಳೆಲ್ಲ ಬೇಗ ಬ ಗ ಬರ್ತಿರುತ್ತಲ್ವಾ ಅಲ್ಲಿಂದ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ.
ನನಗೆ ಭಯಾನೇ ಆದ್ರೆ ಒಂದ್ ಸ್ವಲ್ಪ ದೂರ ಹೋಗ್ ಬರ್ತೀನಿ.
ಹ್ಮ
ನಿಮ್ ಜೊತೆ ಮಾತಾಡಿದ್ದು ಖುಷಿ ಆಯ್ತು ನಮಗೆ.
ಹೌದಾ
ಹ್ಮ್
ಹೀಗೆ ಮಾತಾಡ್ತೇರಿ ನನ್ನೊಂದಿಗೆ ಸಂಭಾಷಣೆ ಮಾಡುತ್ತೀರಿ ಅವಾಗವಾಗ.
ಸರಿ ನಂಗೆ ಬೇಜಾರಾದಾಗ ನಿನಗೆ ಕಾಲ್ ಮಾಡ್ತೀನಿ ಬಿಡಿ.
ಹಾ ಸರಿ ಧನ್ಯವಾದಗಳು